ಇಸ್ತ್ ಆಯಿತೇನೆ.
ಹ್ಮ್ ಕೇಳಿಸ್ತಾ ತೆ ನೀನ್ ಕೇಳಿಸತಾಯ್ತಾ.
ಹ್ಮ್ ಅವತ್ತೇ ಎನ ಊರಿಗೆ ಹೋಗ್ತೀನಿ ಅಂತ ಹೇಳ್ದಲ್ಲ. ಹಂಗೆ ಕಟ್ ಮಾಡ್ಬಿಟ್ಟೆ ಫೋನ್.
ಹ್ಮ ಊರಿಗೆ ಹೋಗಿದ್ದೆ.
ಹ್ಮ್.
ಬಂದೆ ಅದೇ ಕೊಬ್ರರಿ ಒಡ್ಸದಿ ಕೊಬ್ರಿ ಸುಲ್ಸದಿತ್ತು. ಇ ಸುಲ್ಸಿ ಹೊಡರ್ಸ್ಬೇಕಿತ್ತುಮ್. ಇವಾಗ ಸ್ವಲ್ಪ ರೇಟ್ ಇತ್ತಲಾ.
ಈ ಕೂಲರ್ ಸಿಗದ ಕಷ್ಟ ಆ.
ಹ್ಮ್ ಕೂಲಿಯವ್ರಂತೂ. ಅಪಾ ನಮ್ಗಂತೂ ಸಾಕ ಆಗಬಡತ್ತೆ. ಹಗ ನಾವ್ ಹೇಳಿರ್ತವಿ. ಅವ್ರು ಹೇಳಿದ ಡೇಟ್ಗೆ ನಾವ ಹೋಗ್ಬೇಕು.
ನ್. ನಾವ್ ಹೇಳಿದ್ದ ಡೆಟಿಗೆ ಅವ್ರು ಬರಲ್ಲ.
ಹ್ಮ ನಮಗಂದ್ರೆ ಬೆಂಗ್ಳೂರಲ್ಲಿ ಕೆಲಸ ಇರ್ತವಾ. ಅವ್ರ ಏದ ದಿನಕ್ಕೆ ಹೋಗ. ಕಕ್ಕಾಗಗಲ್ಲ ಎಕ್ಸಾಮ್ಸು ಅವು ಇವು ಇರ್ ತವೆ
ಹ್ಮ್
ಅದಕ್ಕೆ ಅವ್ರಡೆ ತಿನ್ನಕ್ಕೆ ನಾವ ಹೋಗ್ಬೇಕು ು ಅದಕ್ಕೆ ಹೋಗಿದ್ದು ಹೆಂಗು ರಜಾ ಇತ್ತಲ್ಲಾ ಸ್ಟಡಿ ಆಲಿ ಕೊಟ್ಟಿದ್ರು ಕಾಲೇಜ್ದಾಗೆ ಅದಕ್ಕೆ ಹೋಗಿದ್ದು ಹೋಗಿ ಅಲ್ಲೆಲ್ಲಾ ಕೆಲ್ಸ ಮಾಡ್ಸಿ
ಹ್ಮ್
ಮುಗಸಿ ಬಂದಿದ್ದಾಯ್ತು ಈಗ ಬಂದು ಏನಂದ್ರ ಹೊಡಿತಾರೆ ಇವಾಗ ರೇಟ್ ಇತ್ತಲ್ಲಾ
ಹ್ಮ್
ಅದಕ್ಕೆ ಒಡ್ಸ್ ಬಿಡದ ಆಮೇಲ್ೆಡ್
ರೇಟ್ ಇದಾಗ ಕೊಡ್ಬೇಕು ಚೆನ್ನಾಗಿ ಹೆಂಗಾದ್ರೆ
ಹ್ಮ್ ಇಲ್ಲಾಂತರ ರೇಡ್ ಡೌನ್ ಆಗ್ಬಿಟ್ರೆ ನಮ್ಗೂ ಲಾಸ್ ಕೂಲಿ ಅದು ಕೂಲಿ ಕಾಯಿ ಕೆಳ್ಸದ ಕೂಲಿ ಎಲ್ಲಾ ಕೊಟ್ಟಿರ್ತೀವಿ ಎಲ್ಲಾ ನೀವಾಗ ದೊಡ್ಡು ಲಾಸ್ ಆಗ್ಬಿಡ್ತದೆ
ಹ್ಮ ಮತ್ತೆ ರೇಟ್ ಇದಾಗ ಕೊಡ್ಬೇಕು ಸುಮ್ನೆ ಯಾವಾಗೂ ಕೊಟ್ಟೆ ಯಾವಾಗ ಮಾಡ್ದ ಅಂದ್ರೆ ನಮ್ಮ ತಲೆ ಮೇಲೆ ಬರುತ್ತೆ ಇದಲ ರೈತ್ರದ್ ಬದುಕೆ ಅಷ್ಟ ಇಷ್ಟ ಕಡೆ ಏನ್ ಮಾಡಗಾರ
ಹೌದು ಅ ಎಷ್ಟ ಆದಾದ ನಲ್ಲ ಅರ್ಕೂಲಿ ಅವರ್ಗುನು ಒಂದ್ ದಿನಕ್ಕೆ ಹೆಣ್ಣಾಳಾದ್ರೆ ಐನೂರುೂಾಯಿ ಪ
ಹ್ಮ
ಗಂಡಾಳ್ಗಾದ್ರೆ ಆರ್ನೂರು ರೂಪಾಯಿ
ಹ್ಮ್
ಒಂದ್ ದಿಸಕ್ಕೆ ಅಂದ್ರೆ ಇವಾಗ ನೀನು ಒಂದ್ ದಿಸ ಒಂದ್ ದ್ದಲ್ಲಿ ಇವಾಗ ಏನಾದ್ರು ಕೊಪ್ಪರಿ ಹೊಡಿದಾಗ ಬೇಗ ಉದ ತನ್ಕ ಅವಾಗ ಬೇರೆ ಕೆಲ್ಸ ಮಾಡಿಸಕೋಬಹುದು
ನಾವು ಅಷ್ಟ್ ಷ್ಟೇ ಅಂಗೆ ಮಾಡೋದು ನಮ್ಮನೆಗೆ ಕಾಯಿ ಸುಲಿಯಕ್ಕೆ ಅಂದ್ರೆ ಕಾಯಿ ಸುಲಿಯಕೆ ಅವ್ರು ತಗೊಂಡ್ ಹೋಗ್ತಾರಲ್ಲ ಅವ್ರೇ ಸುಲಸ್ತಾರೆ ನಾವ್ ಅಡ್ಗೆ ಅಷ್ಟೆ ಮಾಡ್ಕೊಡೋದು ನಾವೇನ್ ದುಡ್ ಏನ್ ಕೊಡಲ್ಲ ಅವ್ರೇ ಅವ್ರ್ ಕಡೆ ಅದೆಲ್ಲಾ ಕೊಟ್ಟು ಅವರೆಲ್ಲ ಮುರ್ ಕಂತಾರೆ ಅವ್ರೇ ಸುಲ್ಸ್ ತಗೊಂಡ್ ಹೋಗ್ತಾರೆ ಅ ಇನ್ನೊಂದ ಏನಕ್ ದುಡ್ಡು ಕೊಡ್ತೀವಿ ಅಂದ್ರೆ ಅದ ಕಾಯಿ ಕೆಡವಕ್ಕೆ ಆವಣ್ಣನಂತು ಡಿಮ್ಯಾಂಡ್ ಬಾಳ ಡಿಮ್ಯಾಂಡ್ ನಮ್ ಫ್ಯಾಮಿಲಿಗೆ ಅಂತ ಒಬ್ಬ ಇದ್ದಾನೆ ಅವನ್ ಬಿಟ್ರೆ ಇನ್ಯಾರು ನಮ್ ತೋಟಕ್ಕೆ ಆಗಲ್ಲ ಸುಸ್ತಾಗೊಗ್ಬಿಡ್ತಾರೆ ಹಳೆ ಮರ ಕಣೆ ಭಾರಿ ಉದ್ದ ಇದ್ದಾವೆ ಮೇಲೆ ಆರ್ತಿ ಅವ್ನ್ ಒಬ್ನೇ ಕಣಮ್ಮ ಅವನ್ ಇಲ್ನೋಡು ಅವ್ನು ಮೂರ್ ತಿಂಗ್ಳು ಆರು ತಿಂಗ್ಳು ಕೆಡವ್ಲಿಲ್ಲ ಅಂದ್ರ ಅವ್ನ್ ಬರೋ ತನಕ ಕೆಡ್ಸ್ ಕೆಡವಸಲ್ಲ ನಮ್ಮಪ್ಪ
ಹೌದಾ ಯಾಕಂಗೆ
ಏ ಅವ್ನ್ನೇ ಅಷ್ಟು ಸೆಟ್ ಆಗ್ಬಿಟ್ಟ ಬೇರೆವ್ರ್ ಯಾರು ಅಷ್ಟು ಜಲ್ದಿ ಮಾಡಲ್ಲ
ನಮ್ ಕಡೆನೂ ಹಂಗೆ ನಾವು ಹಂಗೆ ಒಬ್ರ್ಗೆ ಸೆಟ್ಟು ಹ ಅಂದ್ರೆ ಮರದ್ ಲೆಕ್ಕನ ಹ ಅಥವಾ ಸುಮ್ನೆ ಹಂಗೆ ಅಂದಾಜಲ್ಲ ಇಸ್ಕೊಂತರ
ಅಂದ್ರೆ ನಾವು ಒಂದು ಮೂರ್ ತೋಟ ನಾಕ್ ತೋಟ ಇದ್ದಾವೆ ಒಂದೊಂದ್ ಎಷ್ಟ ಎಷ್ಟ್ ಎಕರೆ ಇದಾವಂದ್ರೆ ಒಂದ್ ಒಂದ್ ಮಾತ್ರ ಸರಯಾಗ್ ಐತೆ ಒಂದ್ ಹತ್ತ್ ಎಕರೆ ಐತೆ ಹು ಇನ್ನೆಲ್ಲವೂ ಒಂದು ನಾಕ್ ನಾಕ್ ಇದ್ದಾವೆ ಹ ಅವೆಲ್ಲ ಫುಲ್ಲು ಇನ್ ನಾನು ಹೇಳಿದ್ನಲ್ಲ ಹತ್ತು ಎಕರೆ ಅದು ಅದೇ ಹತ್ತು ಎಕರೆಗೆ ಫುಲ್ ಹಳೆ ಮರನಾ ಎಲ್ಲಾದೂ ಸೇರಿ ಒಂದ ಆರು ಯೋಲ್ ಸಾವಿರ ಇಸ್ಕಂತಾನೆ
ಓ ಹೋ ಹೌದ ಅಂದ್ರೆ ನೀವ್ ಕಾಯಿ ಮಾ ತಿರಾ ಕೊಬ್ರಿನಾ
ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ತುಂಬ ತುಂಬ್ಗಾಯನ ಕೊಬ್ಬರಿ ಆಗಕ್ಕ್ ಬಿಡ್ತೀವಿ
ಏನ್ ಏನ್ ಮಾಡ್ತೀರ
ಅದು ಕೊಬ್ಬರಿ ಆಗಕ್ ಬಿಡ್ತಿವ್ ಹಂಗೆ
ಕಾಯ್ನ
ಅಲ್ಲ ಕಾಯ್ನ ಕೊಡ್ತೀವೀ ಈಗ ಶಿ ಕಾಯಿ ಸ್ವಲ್ಪ ಎಳೆವಿದ್ರೆ ಎಳೆವೆಲ್ಲ ಅದೊಂದು ಜಾಸ್ ಒಣಗಿದ್ಮೇಲೆ ಕಾಯಿ ಸುಲ್ಸಾದವರು ಹಸಿ ಇರ್ ಹಸಿರು ಕಲರು ಅವಾಗ ಅವೆಲ್ಲಾ ಫುಲ್ಲು ಒಂಥರಾ ಫುಲ್ ಬಲಿಯ ತರ ಬಿಡ್ತೀವಿ ಅದ್ರಾಗೆ ಕಾಯ್ದವು ಸುರಿತಾರೆ ಇನ್ ಸ್ವಲ್ಪ ಮಿಕ್ಕಿರ್ತವಲ್ಲ ಅವೆಲ್ಲಾ ಏನಪ್ಪಾ ಕೊಬ್ರಿಗ್ ಹಾಕ್ತಿವಿ
ಓ ಹಂಗೆ
ಆಮೇಲ್ ಕೆಟ್ ಕಾಯಿಗೊಲ್ನೇಲ್ಲ ಅದ್ನೆಲ್ಲ ಒಡ ಅವನು ಅಷ್ಟ ಕೊಡ್ತೀವಿ ಒಂದೊಂದ್ಸತಿ ಇಲ್ಲ ಅಂತ ಅಂದ್ರೆ ಆ ಕೊಬ್ರಿಗೆ ಉಂಡಾಗ ಉಕ್ಕಿ ಕೊಟ್ಬಿಡ್ತೀವಿ ತುಂಬಕೊಂಡ್ ಹೋಗ್ರಿ ಅಂತ
ಹ್ಮ ಹ್ಮ ಹಾ ಅಂದ್ರೆ ಸ್ವಲ್ಪ ಹಂಗು ಮಾಡ್ತ ಹಿಂಗೂ ಮಾಡ್ತೀರಾ ನೀವು
ಹ್ಮ್ ನಾವ್ ಎರಡ್ ಎರಡು ತರಾನು ಮಾಡ್ತೀವಿ
ಹ್ಮ್ ನಾವಿಲ್ಲ ಬಂದಷ್ಟ ಬರ್ಲಿ ಕೊಬ್ರಿ ಇದ್ ಮಾಡ್ಬಿಡ್ತೀವಿ
ಹ್ಮ್ ನಾವೆಲ್ಲ ಕಾಯಿ ಕೊ ಕೊಬ್ಬರಿ ಎರಡು ಮಾಡ್ತೀವಿ ಅಡಕೆ ಮಾತ್ರ ಒಂದ್ ವರ್ಷ ಬೇಯಸಿದ್ವಿ ನಮ್ಮನೆಗ್ ಜನ ನೋಡ್ಕಣಲ್ಲ ಎಲ್ಲಾ ಬೂಸ್ಟ್ ಬಂದ್ಬಿಟ್ಟು ಅದಕ್ಕೆ ಇವಾಗ ಏನ್ ಮಾಡಿದ್ವಿ. ಏನಾದ್ರ ಎಷ್ಟು ಇದು ಲಾಭ ಬರುತ್ತೆ ಅಂತ ಅವ್ರಗ ಕೊಟ್ಬಿಡ್ತೀವಿ.
ಹಾ ಅ ಪರ್ಮನೆಂಟ್ ಯಾರ್ನ್ನು ಆಳ್ಗಳ ಇಕ್ಸಿಲ್ವಾ.
ಹ್ಮ್ ಹುಹು ಇವಾಗಿವಾಗಿನ ಕಾಲದಾಗೆ ಆ ಇದ್ರು ದ ನಾವು ಅಂದ್ರೆ ಮುಂಚೆನಂದ ತೋಟಕ್ ಒಂದೊಂದ್ ತೋಟಕ್ ಒಬ್ಬೊಬರು ಇದ್ರು.
ಒಂದ್ ಒಂದ್ ತೋಟಕ್ಕೆ
ಹ್ಮ್ ಒಂದೊಂದ ತೋಟಕ್ ಒಬ್ಬೊಬ್ರ ಇದ್ರು ಅವರು ಅವಾಗೆಲ್ಲಾ ಇದ್ರು ಕಣೆ ಅವಾಗೆಲ್ಲ. ಹ್ಮ ಫುಲ್ ಚೆನ್ನಾಗಿತ್ತು ನಮ್ದು ಅವಾನ್ನವರೆಲ್ಲ ಇದ್ರು ಇರ್ತಿದ್ರು ಇವಾಗ ಇ ವಾಗ ಎಲ್ಲಾ ತೋಟಕ್ಕೆ ಸೇ ಒಬ್ರು ಆದ್ರು ಅಂದ್ರೆ ಡಿವೈಡ್ ಆದ್ವಲ್ಲ. ಒಬ್ಬ್ರ ಇದ್ರು ಫಸ್ಟ್. ಒಟ್ಟಿಗ ಒಬ್ಬ್ರ ಇದ್ರು ಅವರು ಸತ್ತ ಹೋದ್ರು. ಇನ್ನೊಬ್ರಿದ್ರು ಅದೇ ಮನೆ ಕಡೆ ಸ್ವಲ್ಪ ಎಲ್ಲಾ ಏನೋ ಇದಾಯ್ತು ಅಂತ ಅವರು ಹೋದ್ರು ಅಂದ್ರೆ ನಮ್ಮ್ ಅಪ್ಪಾಜಿಗೆ ಒಂದ್ ಸ್ವಲ್ಪ ಇ ನಮ್ ತಾತ ಇರ್ಲಿಲ್ವಲ್ಲಾ ನಮ್ಮ್ ಅಪ್ಪಂಗ ಗೈಡ್ ಮಾಡಕ್ ಒಬ್ರಿದ್ರು ಅವರುೂನು ಸತ್ ಹೋದ್ರು ಅವ್ರಿಗೆ ಏಜ್ ಆಗಿತ್ತು. ಅವ್ರ ಸತ್ತದ್ರ ನಮ್ಮ್ ಅಪ್ಪಾಜಿಗೆ ಬಾಳ ಬೇಜಾರಾಗಗ್ಬಿಡತತ್ ಮತ್ತೆ ನಮ್ಮ ಅಮ್ಮ ಅವ್ರ ಅಪ್ಪನುೂ ಸ ಆಯ್ತು ಅಂದ್ರೆ ಈಗೆಲ್ಲಾ ಹಳೆ ಹ್ಮ್ ತಲೆಗಳು ಹೋದ್ವು ಆಮೇಲೆ ಒಬ್ರು ಬಂದಿದ್ರ ಯಾರ ಹಣ ಸಂಬಳ ಇರ್ತೀನಿ ಹೆಂಗೆ ಹೆಂಗೆ ಅಂತ. ಅವನ್ ಬರ ತನಕ ಬಂದ ಇದ್ದು ಏನ ಗೊತ್ತಿಲ್ಲ ಕಣಪ್ಪ ಏನ ಬಂದಿದ್ದೆ ನೋ ಗೊತ್ತಿಲ್ಲ ನಮ್ ದಿನ ವರಗ ನಮ್ ಟ್ಯಾಕ್ಟ್ರಿ ಅಡಿಯಾಗಿ ಮಲ್ಕಣನು. ಅವನಿಗಂತ ರೂಮ್ ಇತ್ತು ಸೈಡಿಗೆ
ಹ್ಮ್
ಏನು ನಮ್ಮನೆ ಇನ್ಫಾರ್ಮೇಶನ್ ಹೇಳನ ಗೊತ್ತಿಲ್ಲ ಬೇರೆಯವರಿಗೆ ಬಿಡಬೇಡಿ ಇದ್ದಳ ನಾನು ಎದ್ದು ಹೋಗೋಣ ಅವಾಗ ನಮ್ ಚಿಕ್ಕಪ್ಪ ಪ ಎಲ್ಲ ಫಾಲೋ ಮಾಡ್ಕೊಂಡ್ ಹೋಗಿತೊ ಅವನ್ನ ಯಾಕೋ ಅವನ್ ಮೇಲೆ ಅನ್ಮನ ಬಂದ್ ಅವನನ್ ಬಿಟ್ ಕಳ್ಸಿದ್ವಿ
ಹ್ಮ ಯಾಕೆ ಕಾಯಿ ಏನ್ ಕದಿತ ಇದ್ರ
ಕಾಯ ಎಲ್ಲ ನಮ್ಮ ಮನೆ ಇನ್ಫಾರ್ಮೇಶನ್ ಯಾರಿಗೂ ಹೇಳ ಅನ್ನನ್ಸುತ್ತೆ ಏನೋ ಗೊತ್ತಿಲ್ಲ್ಮ ಇಲ್ಲಿ ಯಾರಾದ್ರೂ ಗ ಗೊತ್ತಿರೋದ್ರೆ ಕಳಸಿರ್ತರ ಏನೋ ಗೊತ್ತಿಲ್ಲ ಆತರ ಮತ್ತೆ ಇನ್ನೊಬ್ರು ಬಂದಿದ್ರು ಅವನ್ನ ಸ್ವಲ್ಪ ಸಾವಸ್ನಮ್ದೇ ಸ್ವಲ್ಪ ನಮ್ ಕಡೆ ಇಲ್ಲೇ ಹಂಗೆ ಹಿಂಗೆ ಅಂತ ಹೇಳ್ದ ಅವ್ರೇನ್ ಹೆಂಡ್ತಿ ಮೇಲೆ ಜಗಳ ಆಡ್ಕೊ ಬಂದಿದ್ರ ಅಂತ ಅದೆಲ್ಲಾ ಆಮೇಲ್ ಗೊತ್ತಾಯ್ತು ಪಾಪ ಅವನು ಅವನದುು ಜಾಸ್ತಿ ಎಕರೆ ಐತೆ ಆಸ್ತಿ ಎಲ್ಲಾ ಐತೆ ಆ ವಸ್ತಿಯನ್ನ ಬಿಟ್ಟು ಹೆಂಡ್ತಿ ಮೇಲೆ ಮಕ್ಳು ಮೇಲೆ ಜಗಳ ಮಾಡ್ಕೊಂಡು ಬಂದಿದ್ನಂತೆ ಆಮೇಲೆ ಅವನ ಇದ್ದ ಆಮೇಲೆ ಹೋದಾಗ ಕರ್ಕೊಂಡ ಹೋದರು ಅವ್ರು ಬಂದು ಅವನಿಗೇನೋ ಮನ್ಸ ಬೇಜಾರಾಗ್ ಬಂದಿತ್ತು ತ್ವಾಣ್ಣ ಆ ಹಣ್ಣ ಇದ್ದಕ್ ಸೂಪರ್ ಆಗಿತ್ತು ಎಲ್ಲ ಹೊಲ ಎಲ್ಲ ಚೆನ್ನಾಗಿತ್ತು
ಅದೇ ಒಬ್ಬೊಬ್ರು ಚೆನ್ನಾಗ್ ನೋಡ್ಕೊಂತಾರ ಒಬ್ಬೊಬ್ರು ಕಾಯ ಕದ್ಬಿಟ್ಟು ಮಾರ್ ಕನ್ ಕುಡ್ಕೊಂತಾರೆ
ಏ ನಮ್ ನಮ್ಮ ನಮ್ ಹೊಲದ್ ಪಕ್ಕ ನಾವೇ ದಾರಿ ಕೊಟ್ಟಿದೀವ ಅವ್ರಿಗೆ ಅವರಂತು ಸುಮ್ನೆ ಕತ್ಕೊಂಡ್ ಹೋಗ್ ಬಂದ ಇರ್ತಾರ ನಮ್ಮ್ ಮನೆ ಎದ್ರಿಗೆ ಕಡೆ ನಮ್ಮ್ ಮನೆ ಎದ್ರಿಗೆ ಅವ್ರ ಮನೆ ಏನು ಮಾಡಕಾಲ ಬಿಡು ನಾವ್ ಒಬ್ಬ ಜನ ತಿನ್ ಮತ್ತೆ ಕುರಿ ಬರ್ತಾರಲ್ಲ ಕುರಿ ಗೊಬ್ರ ಎಲ್ಲ ಮಾ ಇರ್ತೀವಣ ನಾವ್ ನಿಮ್ ಹೊಲ್ದಾಗ ಬಂದು ಅಂತ ವಲ್ಸೆ ತರ ಬರ್ತಾರ ನೋಡ್ಕುರಿ ಅವರೆಲ್ಲಾ ಇರ್ತಾರ ಅವರು ತಾಣು ತಿಂತಾರ ಏನ್ ಮಾಡಕ್ಗಲ್ಲ ಕಣೆ ದೇವ್ರ ಎಷ್ಟ್ ಕೊಡ್ತಾನ ಅಷ್ಟ ಇದಕ್ಕದು
ಹಾ ಅದೇ ನಮ್ ಕಡೆನ ನಾವು ಇವಾಗ ಬ ಇಲ್ ಸಿಟಿಲಿ ಇದ್ಬಿಟ್ಟಿದ್ದೀವಾ
ಹ
ಕಡೆ ಯಾರಾರ ನೋಡ್ಕಳಕ್ ಬಿಟ್ರುನು ಅವ್ರ ನಾವ್ ಹೆಂಗು ಇಲ್ಲಿ ತೀವಲ್ಲ ಅಲ್ಲ ಮನೆತವ್ ಕಾಯಿ ಕದ್ದಿ ಮಾರ್ಕೊಂಡ ಎಣ್ಣೆ ಗಿಣ್ಣೆ ಕುಡ್ಕೋತಾರೆ
ಅದಕ್ಕೆ ಬೇಡ ಅಂತ ನಾವೇ ವಾರ ವಾರ ಹೋದ್ರೆ ಇರ್ಸುದ್ರ ಆಯ್ತು ಅಂದಬಿಟ್ಟು ಯಾರ್ನ ಹುಟ್ಟಿಲ್ಲ
ಹ್ಮ್ ಏ ಎಲ್ಲ ಮೋಸ ಸಾಕಣೆ ಆಮೇಲೆ ಒಬ್ಬ ಇದ್ದಾನೆ ಅಂದ್ರೆ ದಿನ ಬರ್ತ ತಾರೆ ಸ್ವಲ್ಪ ಜನ ಇದ್ದಾರೆ ಅವರಂತು ತಲೆ ತಿಿಂದ ಮೆದಳೀಗ್ ಕೈ ಹಾಕ್ತಾರ ಅವ್ರಿಗೆ ಹೆಂಗ ಗೊತ್ತ ನಮ್ಮಪ್ಪಾ ದಿನದ್ ಕೊಟ್ಟಿರಲ್ಲ ಅಲ್ಲ ಮುಂದೆಿಂದ ಎಷ್ಟೋ ದಿನದ ಮುಂದೆದ ಇಸ್ಕೊಂಡಿರ್ತಾರ ಅಲ್ಲ ನಮ್ಮ ಅಪ್ಪ ಅಪ್ಪನ ಹತ್ರ ಆಮೇಲೆ ಅವತ್ತಿನ ದಿನ ಬಂದಿದ್ದು ಇಸ್ಕೊಂಡರ್ತಾನ ಒಂದ್ ಐದ್ರ್ ಸಲ ನಾವ್ ಅಪ್ಪನ ಹತ್ರ ಇಸ್ಕೊಂಡಿರ್ತಾರೆ ಹೆಚ್ಕ ನಾವ್ಪ್ಪ ಇನ್ೇನ್ ಮಾಡಕ್ ಹದ್ ಬಿಡು ಅಂತ ಒಬ್ಬ ಹಂಗೆ ಎಲ್ಲಾ ಇಸ್ಕೊಂಡಿದ್ದ ಅವನ್ ಸತ್ತೋದ
ಹ್ಮ
ಏನು ಮಾಡಕ್ಕಾಗಲ್ಲ ಕನೆ
ಅಂತ ಕೊಡದ ಅವ್ರು ಕೊಟ್ಟಿ ಕೊಟ್ಟ ದಿನ ಅರ್ಧ ಕೂಲಿಿ ಎಲ್ಲ ಆಗ ಹೋಗಿರ್ತ ನಮ್ಗೆ
ಅದು ಎಲ್ಲಾ ಫುಲ್ ಕುಡಿತಾರ ಏನ್ ಕೆಲ್ಸ ಮಾಡೋದ್
ಮದನೆ
ಹ್ಮ್
ಹ್ ಬರಿ ತನ ಅವರು ಕರೆಕ್ಟ್ ಆಂಗಿ ಕೆ ಕೆಲಸ ಮಾಡದ್ರೆ ಆದದ್ರೆರಡ್ನಷ್ಟು ಲಾಭ ನಮಗ್ ಬರ್ತೈತಿ ಅಂದ್ರೆ ಏನೋ ಕೊಡ್ಬೋದು ಇಲ್ಲಾಂದ್ರೆ ಸುಮ್ನೆ ಲಾಭ ಬರ್ತಿಗಳೇ ಸುಮ್ನೆ ಅವ್ರಿಗೆ ಕೊಡ್ಕೊಂಡಾದ್ರೆ ನಮ್ಗೆ ಏನ್ ಬಿಡದೆ
ಅದು ಕರೆಕ್ಟೇ
ಹ್ಮ್ ಬಂಡವಾಳ ಎಲ್ಲಾನ ಅವ್ರಗೆ ಬಂದಿದೆ ಅವ್ರಿಗೆ ಅವ್ರೇ ಕಿತ್ಕೊಂಬಿಡ್ತಾರೆ ಹಣ ಕೊಡೋಣ ಮನೇಲಿ ಆ ಸಮಸ್ಯೆ ಈ ಸಮಸ್ಯೆ ಅಂತೇಳಿ ನಾವು ಹೋಗ್ಲಿ ಅಯ್ಯೋ ಪಾಪ ಅಂದ ಕೊಟ್ಬಿಟ್ರೆ.
ಹ
ಆಮೇಲೆ ನಮ್ಗೆ ಇದ ಮಾಡ್ತಾರೆ
ಹ್ಮ್ ನಮ್ದ ಒಂದ್ ಹೆಡ್ನೈಡು ಮೂವತ್ ಎಕ್ರ ಅಡಿಕ ತೆಂಗಿನ ಗಿಡ ಆಯ್ತಾ ಏ ಬಾಳ ಸಮಸ್ಯೆ ಅದಕ್ಕೆ ಕೂಲಿಯರ್ ನಿಡ್ಲೇಬೇಕುಮ್ಮ ಮನೆಗ್ಗಳಾರ ಮಾಡಕಲ್ಲ ಅದಿಕ್ಕೆ ಕಣೆ
ಹ್ಮ್ ಹ್ಮ್ ಸರಿ ರ
ಹ್ಮ್
ಹ್ಮ್